ನೂ ಇವತ್ತೇನು ಸಣ್ಣ ಮ ಕಳನ್ ನೆನೆಸ್ಕೊಂಡ್ ಕರೆ ಮಾಡಿಬಿಟ್ಟಿದ್ದೀರಾ.
ಹೇಳಿ ಏನು ಸೌಕಾರ್ ಮಂದಿ. ಹಾ ಏನು ನೆನ್ಸ್ಗೊಳ್ ನೀವು ಸೌಕಾರ್ ನನಗಿಂತ ಏನ್ ನೋಡಿ. ನೆನ್ಸ್ಗೊಳ್ಳದೇ ಇಲ್ಲ ಕರನೇ ಮಾಡಲ್ಲ ಹೆಂಗೆ ಹಿಂಗಾದ್ರೆ.
ಹ್ಮ ಊಟ ಆಯ್ತ್ ಕಣೋ ನಿಂದು.
ಹ್ಮ್ ನಮ್ದು ಆಯ್ತು.
ಏನ್ ಮಾಡಿದೆ.
ನ್ ಮಾಡಿದ್ರಿ.
ನಾವು. ನಾವ ಎಗ್ ರೈಸ್ ತಿಂದೆ.
ಹಾ
ಎಗ್ ರೈಸ್
ಓಹ ಎಗ್ ರೈಸ್ ತಿಂದ್ರಾ.
ಹಾ ಹೌದು
ಎಗ್ರೈಸ್ ಅಂತ ನೆನ್ಸ್ಬಿಟ್ಟರೀ ನಮ್ಗ ಇಷ್ಟ ಎಗ್ರೈಸ್
ಹೌದಾ.
ಹ್ಮ್
ಹ್ಮ ಹ್ಮ
ಆರಾಮ ಇದಿರಾ.
ಆರಾಮ ಇದೀವಪ್ಪಾ ನೀವು. ಏನ್ ಕರೆ ಮಾಡಿದೆ ಏನಾದ್ರೂ ವಿಶೇಷ ಇರುತ್ ಮೆ ಅನ್ಕೊಂಡೆ ನಾನು ಇಲ್ಲಂದ ನಿನ್ ಕಡೆಯಿಂದ ಕರೆನೇ ಬರೋದಿಲ್ಲ ಅಲ್ಲ
ಹ್ಮ್ ಹಂಗೆ ಅನ್ಕೊಂತೀಯ ಬಿಡ್ ನೀನು.
ಹೌದು
ಹಾ
ಹ್ಮ್
ಏನಿಲ್ಲ ಹಾಗೇನು.
ಹ ಹೇಳುದ್ನು ಅದ ಕೆಲ
ಹೇಗಿದೆ ಕಾಲೇಜು ಜೀವನ
ಅಯ್ಯೋ ಸಾಕಾಗಿದೆ ನನ್ ಏಂತ ಕಾಲೇಜ್ ಜೀವನ ಬಿಟ್ಟು ಓಡೋಗ್ ಬಿಡಲ ಅನಿಸ್ಬಿಟ್ಟೈ.
ಯಾಕೆ
ಯಾಕಂದ್ರೆ ಪರೀಕ್ಷಾ ಹತ್ರಾ ಬಂದು ಓದಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ.
ಹಾ ಓದ್ಬೇಕಪ್ಪಾ ಎದಕ್ ಮನಸ್ಸು ಬರಲ್ಲ
ನನಿಗ್ ಓದಕ್ ಮನಸ್ಸು ಬರ್ತಾ ಇಲ್ಲ ಮನಸ್ಸು ಇದ್ರೆ ಮಾರ್ಗ ಅಲ್ವಾ ಅದು ನಮ್ ಗೆಳೆಯ ಹೇಳಿದ್ದಾಳ ಮನಸ್ಸು ಇದ್ರೆ ಮಾರ್ಗ ಆತರ ಪಾಲನೆ ಮಾಡ್ಬೇಕು ನೀನು ಹಂಗಂದ್ರೆ ಮನಸ್ಸು ಯಾಕಡೆ ಕರ್ಕೊಂಡು ಹೋಗ್ತೇತ್ ಆಕಡೆ ಹೋಗ್ಬೇಕಂತೆ ಹಾ ಮನಸ್ಸು ಹೇಳಿದ್ ಮಾತ್ ಕೇಳ್ಬೇಕಂತ ಇಂಜರ್ ಜರಿಬರದಂತೆ ಅದು ಈ ಮಾತ್ ನಮ್ ಗೆಳೆಯ ಹೇಳಿದ್ದ ನಾನು ಅದೇ ಪಾಲನೆ ಮಾಡ್ತಾ ಇದ್ದೀನಿ.
ಯೋ ಪಾಲನೆ ಮಾಡು ಒಳ್ಳೇದಾಗ್ಲಿ.
ಹಾ ಹೌದು ಅಲ್ವಾ.
ಹ್ಮ್
ಹ್ಮ್ ಮತ್ತೇನ ಸಮಾಚಾರ ಹ್ಮ್
ತಡಿ ಏ ಮಧ್ಯಾಹ್ನ ಬೇರೆ ಏನ್ ತಿಂದ್ದಿಲ್ವಾಲ್ಲ.
ಹ್ಮ
ಮತ್ತೆ ಅಡಗೆ ಮಾಡ್ತಿದ್ದೆ ಯಾವ್ದಾದ್ರೂ ಗೊತ್ತಿದ್ದಾರೆ ಹೇಳು ಒಂದು ಮಾಡೋಣ. ಬೇಗ ಆಗ್ಬೇಕು. ಕು ಹಸು ಬೇರೆ ಆಗಿತ್ ನನಗೆ ಹ್ಮ್
ಟೊಮಟೊ ಗೊಜ್ಜು ಮಾಡ್ಕೊ.
ಟಮಟೊ ಗೋಜಾ
ಹ್ಮ್
ಹೇಳು ಹೆಂಗ್ ಮಾಡೋದು ಅದ್ನ
ಅದು ಏನಿಲ್ಲ ನೀನೊಬ್ನೇ ಇದಿಯಾ ಏನಾ ನಿಮ್ ಗೆಳೆಯರನು ಇದ್ದಾರ.
ನಮ್ ಗೆಳೆಯರನು ಇದ್ದಾರೆ ಒಂದ್ ಇಬ್ಬರು ಮೂವರ್
ಹೌದೇನು ಒಂದು ಒಂದು ಆರು ಏಳು ಟೊಮೆಟೊ ತಗೊಂಡು ಕಟ್ ಮಾಡ್ಕೊ ಕೊಯ್ಕೊಂಡು ಸಣ್ಣದಾಗಿ ಕೊಯ್ಕೊ ಆಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ಅದರಲ್ಲಿ ಮೆಣಿಸನಕಾಯಿ ಹಾಕೊ ಉದ್ದುದ್ದ್ ಅಂದ್ರೆ ಒಂದ್ರಲ್ಲಿ ಎರಡು ಭಾಗ ಮಾಡಿ ಕಟ್ ಮಾಡ್ಕೊ ಕೊಯಕೊಂಡು ಅದನ್ನು ಹಾಕು ಒಂದು ನಾಲ್ಕೇ ಹಾಕು ಜಾಸ್ತಿ ಹಾಕ್ಬೇಡ ಯಾಕಂದ್ರೆ ಸ್ವಲ್ಪ ರುಚಿಯಾಗಿರುತ್ತೆ.
ಹಾ
ಅದ್ ಹಾಕಿದ್ಮೇಲೆ ಒಂದು ಬಾಂಡ್ಲಿ ತಗೊಂಡು ಅದ್ರಲ್ಲಿ ಎಣ್ಣೆ ಹಾಕಿ ಆಮೇಲೆ ಕಟ್ ಮಾಡ್ಕೊಂಡ್ರ್ ಏನೋ ಆಗಿರಲಿಲ್ಲ ಆಯ್ತು ಬಿಡು ಚೆನ್ನಾಗಿ ಬೇಯಸ್ಕು ಅದ ಹ ಬೇಯಬೇಕು ಚೆನ್ನಾಗಿ ಬೇಯ್ದ ಆದ್ಮೇಲೆ ಹೆಂಗ್ ಬೇಯಬೇಕು ಅದ್ರಲ್ಲಿ ಹಾಯ್ಕು ಬೇಯ್ಯತ್ ಬೇಯುತ್ತೆ
ಹ್ಮ್ ಅದೇ ಚೆನ್ನಾಗಿ ಏನ್ ಕೆಂಪ ಕಾಣಂಗ ಬೇಯಬೇಕಾ
ಹಾಂ ಕೆಂಪು ಕಾಣಂಗ ಬೇಯಬೇಕು ಅಂದರೆ ನೀ ಚೌಟಲ್ಲಿ ಹಂಗಿಂಗೆ ತಿರಿಸಿದ್ರೆ ಸ್ವಲ್ಪ ಕ ಗೊತ್ತಾಗುತ್ತಲ್ಲ್ ಬೇದಿದನೋ ಇಲ್ಲನೋ ನಿಮ್ಗೆ ಆತರಾ ಇದ ಮಾಡ್ಕೊ ಮಾಡ್ಕೊಂಡು ಅದ ಮತ್ತು ಅದರಲ್ಲಿ ಉಪ್ಪು ನಿನಗೆ ಎಷ್ಟು ಬೇಕುಷ್ಟು ಉಪ್ಪು ರುಚಿಗೆ ತಕ್ಕಷ್ಟ
ಹಾ
ಆಮೇಲೆ ಅಚ್ಚ ಖಾರದ ಪುಡಿ ಮತ್ತೆ ಅಚ್ಚದ ಕಾರದ ಪುಡಿ
ಹ್ಞೂ ಹ್ಞ
ಕೆಂಪು ಪುಡಿ ಕೆಂಪು ಕಾರ್
ಅದೇ ಗೊ ಗೊತ್ತಾಯ್ತತ್ ಗೊತ್ತಾಯ್ತು ಹೇಳ ಹ
ಆ ಪುಡಿ ಮತ್ತು ಅರಶಿನ ಪುಡಿ
ಹ್ಮಞ
ಹಾಕಿಬಿಟ್ಟು ಮತ್ತೆ ನಿನಗೇನಾದರೂ ಮಸಾಲೆ ಪುಡಿ ಹಾಕಬೇಕು ಅಂತ ಅನ್ಸಿದ್ರೆ
ಹಾ
ಹಾಕಿಬಿಟ್ಟು ತಿರುಗಬೇಕು
ಹಾ ತಿರಿಗಿ ಬಿಟ್ಟು
ಆಮೇಲೆ ಸ್ವಲ್ಪ ಒಂದ್ ಐದ್ ನಿಮಿಷ ಬಿಡ್ಬೇಕು ಹಂಗೆ ಒಲೆ ಮೇಲೆ
ಹ್ಮ
ಆಮೇಲೆ ಅದ್ರ ಮೇಲೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ರ ಕೊತ್ತಂಬ್ರ ಹಾಕಿ
ಅನ್ನದಲ್ಲಿ ಅಕೊಂಡು ತಿಂದ್ರ ಮಸ್ತ್ ಇರ್ತತಿ
ಚಪಾತಿ ಚಪಾತಿಯಲ್ಲಿ ತಿಂತೀನಿ ಚಪಾತಿದೊಂದು ಹೇಳು ಹೆಂಗ್ ಮಾಡ್ಬೇಕ ಅಂತ ಅಂದ್ರೆ ಅದು ಬೇರೆ ಮಾಡಿ ಬಿಡ್ತೀನಿ ಹಂಗೆ
ಮೊಟ್ಟೆ ಗಜ್ಜು ಮಾಡಕ
ಹಾ
ಮೊಟ್ಟೆ ಗೊಜ್ಜು ಮಾಡ್ಕೊ
ಮೊಟ್ಟೆ ಇಲ್ವಲ್ಲ ಮೊಟ್ಟೆ ದುಬಾರಿ ಆಗ್ ಬಿಟ್ಟಿವೇ ಎಂಟ ರೂಪಾಯಗ ಒಂದು ಒಂಬತ್ತು ರೂಪಾಯಗ ಒಂದು ಆಗಿಬಿಟ್ಟಿವ ಇವಾಗ ಈಗೆಲ್ಲಾ ತಿನ್ನೋದು ಕಷ್ಟ
ಹೌದಾ ಈರುಳ್ಳಿ ಪಲ್ಯ ಮಾಡ್ಕೊ
ಅದಕ್ಕೆ ಟೊಮೊಟೊ ಪಲ್ಯ ಮಾಡ್ಕೊಳ್ತೀನಲ್ಲ ಈಗ ಅ ಚೆನ್ನಾಗಿರುತ್ತೆ ಇದರಲ್ಲಿ ಚಪಾತಿ ಅಲ್ಲಿನೂ ಚಪಾತಿ ಮಾಡೋದ
ಟೊಮೆಟೊ ಪಲ್ಯಲ್ಲಿ ಇದು ಮಾ ಇದು ಹಾಕು ಏನಂದ್ರೆ ಆ ಶೇಂಗ ಪಿಡಿ ಇರುತ್ತಲ್ಲಾ
ಹಾ
ತೆಂಗಾ ಪುಡಿನ ಅದರಲ್ಲಿ ಉದುರ್ಸ್ಕೊ ಮಸ್ತ್ ಇರ್ತತೆ ಟೇಸ್ಟ್ ರುಚಿ ಹ್ಮ
ಅಷ್ಟೆ ಮಾಡ್ತೀನಿ ಚಪಾತಿ ಬರುತ್ತ ತಾನೆ ಅದೊಂದು ಹೇಳುವ ಒಂದ್ ಸ್ವಲ್ಪ
ಚ ಚಪಾತಿ ಚಪಾತಿ ಮಾಡಕ್ ಬರಲ್ಲ ನಿಮ್ಗೆ
ಇಲ್ಲ
ಹೌದಾ
ಹ್ಮ್
ಹ್ಮ್ ಚಪಾತಿ ಏನಿಲ್ಲಾ ಹಿಟ್ಟು ತಗೋಬೇಕ ಗೋಧಿ ಹಿಟ್ಟು ತಗೊಂಡು ಚೆನ್ನಾಗಿ ಜರ್ಡಿ ಇಡ್ಕೋಬೇಕ ಅದನ್ನ ಅಂದ್ರೆ ಸಣ್ಣಾಗಿ ಬರುತ್ತ ತ್ತಲ ಜರ್ಡಿ ಜರ್ಡಿಿ ಇಡ್ಕೋಬೇಕ
ಜರ್ಡಿ ನಾ
ಹ್ಮ್ ಅದೆಂಗ್ ಜರ್ಡಿ ಹಿಡಿಯಾಗ ಬರುತ್ತೆ
ಅದಿಕ್ಕೆ ಅನ್ಕೊಂಡೆ
ನೀವ್ ಬಿಡಪ್ಪ ಕಾಮಿಡಿನೂ ಮಾಡ್ತೀರಾ
ಹೌದು ಮಾಡ್ತಾ ಇರ್ತಿವಿ ಅವಾಗವಾಗ
ಹ್ಮ್ ಅದ ಇಡ್ಕೊಂಡು ಆಮೇಲೆ ಒಂದ್ ಪರ್ತದಲ್ಲಿ ಹಾಕ್ಕೊಂಡು ಪರ್ತ
ಹ್ಮ
ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ತುಪ್ಪಾ ಯಾಕಂದ್ರೆ ಸ್ವಲ್ಪ ಮೃದುವಾಗಿ ಬರುತ್ತಾವ ಚಪಾತಿ ಅದಕ್ಕೆ
ಹ್ಮ್ ಹ್ಮ್
ಹಕ್ಕೊಂಡು ಕಲಿಸಬೇಕು ಚಂದ ಚನ್ನಾಗಿ ಕಲಸ್ಕೋಬೇಕು ನಿನ್ ಹೆಂಗ ನಿನಿಗ್ ತೀಡಕ್ ಹೆಂಗ ಆಗುತ್ತೆ ಹಂಗ್ ಕಲಸ್ಬೇಕು
ಹ್ಮ್
ಹ್ಮ್ ಕಲಿಸ ಕಲಿಸ್ಕೊಂಡು ಆಮೇಲೆ ಹ ಒಂದ್ ಹದ್ನೈದು ನಿಮಿಷ ಹಂಗೆ ಬಿಡ್ಬೇಕು ಅದ್ರ ಮೇಲೆ ಏನಾದ್ರು ಒಂದ ತಗೊಂಡು ಮುಚ್ಬೇಕು ಬಟ್ಲಾ ಏನಾದ್ರು ಆ ಹಿಟ್ ಕಲ್ಸ್ಕೊಂಡಿರ್ತವಲ್ಲ ಅದ್ರ ಮುಚ್ಚ ಮುಚ್ಚಿಟ್ಟ ಮುಚ್ಚಿಡ್ಬೇಕು
ಹ್ಮ್ ಮುಚ್ಚಿಟ್ಟು
ಮುಚ್ಚಿಟ್ಟು ಆಮೇಲೆ ಒಂದ್ ಸ್ವಲ್ಪತ್ತ ಆದ್ಮೇಲೆ ತೀಡಿ ಎಲ್ಲ ತಿುಳಿ ಮಣಿ ತಗೊಂಡು ತಿೀಡ್ಕೊಂಡು ಅಂಚಿ ಮೇಲೆ ಹಾಕೊಂಡು ಕೊಂಡು ಅದ್ರನ್ನು ಬೇಯಿಸಕೊಂಡು ಟೊಮೊಟೊ ಪಲ್ಯದಾಗ್ ಹಾಕೊಂಡು ತಿನ್ಬೇಕು ಬಿಸ್ ಬಿಸದ್ ಮಾಸ್ತಾ ಇರ್ತತಿ
ಅಲ್ಲ
ಹೌದು
ಅಯ್ಯೋ ತುಂಬಾ ಧನ್ಯವಾದಗಳು ಅದೇ ಮಾಡ್ತೀನಿ ಈಗ
ಈಗ ಮಾಡ್ಕೊಂತರ ಹೌದಾ ಯಾಕೆ ಮಧ್ಯಾಹ್ನ ತಿಂದಿಲ್ಲ ಹಾಂ
ಹೊರಗಡೆ ಹೋಗಿದ್ದೆ ಬರೋದ್ ಲೇಟ್ ಆಯ್ತು
ಹಾ ಹ್ಮ್ ಮತ್ತೆ ಹೊರಗಡೆನೆ ತಿನ್ ಬರ್ಬೋದ್ ಇತ್ ಅಲ್ವಾ
ಹೊರಗಡೆ ಎಲ್ಲಿ ತಿಂತಾರೆ ಹೇಳ್ದೆ ಗೊತ್ತಾಗಲ್ಲ ನಿಮ್ಗೆ ಕಷ್ಟ
ಹೌದಾ ಹೌದ ಹೌದು ಬಾಳ ಕಷ್ಟ ಇದೆ ಜೀವನ ಈಗ
ಎಲ್ಲಾ ರೂಮು ಬಾಡಿಗೆ ಕಟ್ಬೇಕು ಹ ಇ. ಎಂ. ಐ ಕಟ್ಟಬೇಕು ವಾಹನಗಳ್ದ ಮತ್ತೆ ಹೊರಗೆ ತಿನ್ನೋದು ಅಂತಂದ್ರೆ ಸಾಧ್ಯವಾಗದ ಮಾತು ಇಲ್ಲೇ ತಂದಿಟ್ಟ ಇರ್ತವಲ್ಲ ಮಾಡ್ಕೊಂಡು ತಿನ್ಬೇಕ್ ಅಷ್ಟೇ ಲೇಟ್ ಆಗಲಿ
ಅದೆೇ ತಿನ್ನಿ ತಿನ್ನಿ ಮಾಡ್ಕೊಂಡು ನಾವುಾ ಅಗಿ ನಾವ್ ಮಾಡ್ಕೊಂಡು ತಿನ್ನೋದೇ ಬೇರೆಾಗುತ್ತೆ ಹೊರಗಡೆ ತಿನ್ನೋದೇ ಬೇರೆಾಗುತ್ತೆ ಹೌದು ನೀವು ಹೇಳೋದು ಕರೆಕ್ಟೆ
ಅಲ್ವಾ ಆರೋಗ್ಯವಾದ ಜೀವನ ಕೇ ನಮಗ್ ನಾವೇ ಮಾಡ್ಕೊಂಡ್ ತಿನ್ಬೇಕ ಜಾಸ್ತಿ ಹೊರಗಡೆ ತಿನ್ಬಾರ್ದು.
ಹಾ
ನೀವುನು ಜಾಸ್ತಿ ಹೊರಗಡೆದೆೇನ್ ತಿನ್ಬೇಡಿ.
ಇಲ್ಲ ಬಿಡಿ ತಿನ್ನಲ್ಲ.
ಹ್ಮ್
ಹ್ಮ್ ಮತ್ತೆ ಏನಪ್ಪಾ ಸಮಾಚಾರ.
ಮತ್ತೆ ಹೇಳಬೇಕ್ ನೀವೆ ಹೆಂಗೆ ಊರ್ ಕಡೆ ಮಳೆ ಏನಾರು.
ಇಲ್ಲಿ ಹಂಗೆ ವಾತಾವರಣ ಐತಿ. ಹಾ ಫುಲ್ಲು ಚಳಿ. ಮಳೆ. ಮಳೆ ಏನಿಲ್ಲ ಮಳೆ ತ ಮಳೆ ಬರೋ ಥರ ಇದೆ. ಮೋಡ ಜಾಸ್ತಿ ಆಗಿದೆ ಚಳಿ ಅಂತು ಬಾಳ ಇದೆ. ಈ ಚಳಿಗೆ ಶೀತ ನೆಗಡೆ ಕೆಮ್ಮು ಎಲ್ಲಾ.
ಬಂದಿದೆನಾ ಹ್ಮ್. ಏನ ಹಾಕ್ಯರ ಹೊಲ್ ಹೊಲ್ದಲ್ಲಿ.
ಹೊಲದಲ್ಲಿ ಭತ್ತ ಹಾಕಿವಿ.
ಬತ್ತಾ ಹಾಕಿದಿದ್ದಾರೆ ಹಾ.
ಹ್ಮ್
ಹುಂ ರಾಶಿ ಆದ್ಮೇಲೆ ನಮಗ ಒಂದ್ ಚೀಲ ಕೊಡಿ.
ಬತ್ತ ಕೊಡ್ಬೇಕಾ.
ಹುಂ ಬತ್ತಾ.
ಹಂ ಸರಿ ಬಿಡಿ ಯಾವಾಗಾದ್ರ ಭೇಟಿ ಆದಾಗ. ತಗೊಬಂದ ಕೊಡ್ತೀನಿ ತಗೋವಂತ್ರಿ.
ನಿಮ್ಮ ಅದು ರಾಶಿ ಆದಾಗ ಹೇಳಿ ನಿಮ್ಮ ಊರಿಗೆ ಬರ್ತೀನಿ ಅವಾಗ ಕೊಡಿ.
ಹೌದಾ ಆಯ್ತು ಬಿಡಿ ಯಾವಾಗಾದ್ರ ಕರೆ ಮಾಡ್ತೀವಿ ಅದರ ರಾಶಿ ಆದಾಗ.
ಹ್ಮ್ ಹ್ಮ್ ಅಷ್ಟೇ ಮಾಡಿ.
ಹ್ಮ್ ಹ್ಮ್
ತುಂಬಾ ಖುಷಿ ಆಯಿತು ಬಿಡಿ ನಿಮ್ ಜೊತೆ ಮಾತಾಡಿ. ಕರೆ ರಿಸೀವ್ ಮಾಡಿದ್ದಕ್ಕೆ ಧನ್ಯವಾದಗಳು.
ಅಯ್ಯೋ ಇರ್ಲಿ ಬಿಡಿ ಇದಕ್ಕೆಲ್ಲಾಕೆ ಧನ್ಯವಾದಗಳು ಯಾವಾಗಾದ್ರೂ ಕರೆ ಮಾಡ್ಕ ಕುಂತಾನೇ ಇರ್ರಿ ಮರಿಬೇಡಿ ನಮ್ಮನ್ನ.
ಅಯ್ಯೋ ಏನ ಮರೆಯದ. ಅಯ್ಯೋ ನೀವ ರೀ ದೊಡ್ಡ ಮಂದಿ ಏ ಮಾಡ್ತೀನ್ ತೊಗೋರಿ ಹಂಗಾರ.
ಸರಿ ಸರಿ ಯಾವಾಗಾದ್ರೂ ಕರೆ ಮಾಡ್ತೀನಿ ತಗೋಕಣೊ.
ಹ್ಮ್ ಸರಿ ಹುಷಾರ್.
ಹಾಂ ಓಕೆ.
ಬಾಯ್.
ಹಾ ಬಾಯ್.